ಏನ್ಡತ್ಪ್ಪ ಊಟ
ಹಾ ಎಷ್ಟ ಆಯ್ತಣ್ಣ ನಿಮ್ದ
ನಮ್ದ ಆಯ್ತು ಎಕ್ಸಾಮ್ ಆಯ್ತಾ
ಹಾ ಇವತ್ತಿಂದ ಆಯ್ತಣ ನಾಳೆ ಒಂದದ
ನಾಳೆ ಒಂದು ಎಪ್ಪ ಬರ
ಹಾ ನಾಳೆ ಒಂದಿದೆ ಮತ್ತತ್ ಅದಾದ್ಮೇಲೆ ಇಪ್ಪತ್ ನಾಲ್ಕು ಇದೆ
ಇವತ್ತು ಯಾವ ಯಾವ ಪೇಪರ್ ಇತ್ತು
ಮ ಪೊಲಿಟಿಕಲ್ ಎತ್ತಾನ
ಇವತ್ತ ರಾಜಶಾಸ್ತ್ರ ಆತಾ
ಹಾ
ಮತ್ತೆ ನಾಡ್ದ
ನಾಡಿದ್ರೆ ಇಷ್ಟ ಇದ್ದಣ್ಣಕ್ಷಲ್ಲ ಆಯ್ತು
ಎಷ್ಟ ದನಾ
ಹಾ
ನಾಳೆ ಕೂಡ ನಾಳೆ ನಮ್ದು್ದೇ ಒಂದ್ ಪೇಪರು
ಏನ್ ಬೆಳಗ್ಗೆ
ಹಾ ಹಾ ಬೆಳಿಗ್ಗೆ
ಹತ್ತು ಗಂಟೆ
ಹೌಂಗ ನಿಮ್ದು ಮಧ್ಯಾಹ್ನತ್ತಾ
ಹ್ಮ್ ನಂದ್ ಮೂರ್ ಗಂಟೆ ಅಂದೆ ಎಕ್ಸಾಮ್
ಹ ಹ ಇಲ್ಲಿ ಯಾರು ಇ ಸರ್ ಯಾರು ಬ ಇ ಸರ್ ಯಾರು ತಂದ ಏ ಸ ದೇವಸ್ಥಾನ ಅ ಇದು ಭವ ಯಾವದ ಕಾಳಿಕ ದೇವನ ನ್ಬೇಕು ಸರ್ ಹಾ ಸರ್ ಇಲ್ಲಿ ಯಾರು ಬರಲ್ರಿ ಕುಡಿಯಾರೆ ಇ ಯಾರು ಬರಲ್ರಿ ಹಾಂ ಸರ್ ಓಕೆ ಹಲೋ
ಹಲೋ
ಅಲ್ಲ ಹೇಳಪ್ಪಾ ಮತ್ತೆ
ಯಾರಣ್ಣ ಪೊಲೀಸ
ಇ ಮಟ್ಲ್ ಕಡೆ ಬೈಂದಿರ ರೌಂಡ್ ಆಗಿ ಅಂತ
ಹೌದಾ ಇಷ್ಟ
ಹ ಯನ್ ಬರ್ತಾರನ ಇಲ್ಲಿ ಸರೆಪುರಿ ಕುಡಿಯಕ ಯಾರನ್ನ ನಿಮ್ಗ ಏನ್ ಇದ ಮಾಡ್ತಾರ ಅಂತ ಕೇಳಿದ್ರ
ಹಾ ಹಾ
ನಮ್ಗ ಏನ್ ಮಾಡಲ್ ಸರ್ ಯಾರು ಇಲ್ಲಿ ಅಂದ ಯಾರು ಕುಡ್ಯದಾನ ಯಾರು ಬರಲ್ಲ ಇಿಲ್ಲ ಯಾರು ಕುಡ್ಯಕ ಈ ಕಡೆ
ಏನು ಹಾಸ್ಟ್ಲ್ ದೂರದ ಅಣಾ ನಿಮ್ಗ
ಇಲ್ಲ ಬಸ್ ಸ್ಟ್ಯಾಂಡ್ ಹಿಂದ್ ಕಡೆಿದೆ ನಮ್ದು ಹ್ಮ ಅಷ್ಟೇ ಒಂದ್ ಕಿಲೋಮೀಟರ್ ಆ ಬ ಸ್ಟ್ಯಾಂಡ ನಮ್ಮಾಷ್ಟ
ಹೌದಾ ಅಲ್ಲಿಯೂ ನನ್ ಫ್ರೆಂಡ್ ಒಬ್ಬ ಇದ್ದಣ ಆ ಆಷ್ಟತಲ ಅಲ್ಲಣ ಒಂದು ಗೌರ್ಮೆಟ್ ಕಾಲೇಜ್ ನಾವನ ಹೆಸರು ಮಹೇಶ್ ಅಂಕ ಸ
ಮಹೇಶಾ ಹೌದಾ ಗೊತ್ತಿಲ್ಲ ಪರಮ ಪ್ರವೇಟ್ ಅಲ್ಲ
ಹೌದ ಅಲ್ಲ ಅಲ್ಲಿ ಯಾರಿಗಾದ್ರೂ ಗೊತ್ತಿರ್ಬೋದ ಅವನು ಹಾರ್ಟ್ ಅಟ್ಯಾಕ್ ಸತ್ತದ ಅವನು
ಹೌದಾ ಅಟ್ಟೆಕಾಗಿಿ
ಹಾ ಕಂಟಕ್ ಆಗಯ್ತು ಈಗ ಆಗಸ್ಟ್ ಮೂರ್ ಬಂತಂದ್ರೆ ಒನ್ ಯಾರ್ ಆಗುತ್ತೆ ಆಗ
ಹೌದಾ
ಹ್ಮ್ ಅವ್ನಲ್ಲೇ ಗೌರ್ಮೆಂಟ್ ಕಾಲೇಜ್ ಮಾಡಿದ್ದ
ಹಾ ಹಾ
ಹ ಸೋರ್ಸಮ್ಮು ಮುಗಿದಿತ್ತು ಫೋರ್ಮ್ ಎಕ್ಸಾಮ್ ಕಂಪ್ಲೀಟ್ ಆಯ್ತಾ ಒಂದು ಅದೇ ಎಕ್ಸಾಮ್ ಆಗಿ ಒಂದ್ ಮೂರ್ ದಿನ ಆಗಿತ್ತು
ಹೌದಾ
ಅದು ಹಾರ್ಟ್ ಎಟ್ಯಾಕ್ ಆಯ್ತು ಸತ್ತ ಹೋದಾಅವನು
ಹಾಗೆ ನೋಡಪ
ಹಾ ಅವನ್ ನೋಡಕ ಏನ್ ದಪ್ಪ ಇಲ್ಲ ಏನಿಲ್ಲಣ್ಣ ಈ ತರಾನೇ ಇದ್ದ ನಾರ್ಮಲ್ ಆಗಿ
ಹೌದು ಈಗ ಆ ತರ ಏನ ಇಲ್ಲದಪ್ಪ ಅದೇನು ಯಾರಿಗೆ ಬೇಕಾದ್ರೆ ಬರ್ಬೋದು ಆಗ್ತ
ಹೌದು
ಇಲ್ಲ
ಹಾಗೆ ಆಯತಾನ ಸತ್ತದ ಅ ಫ್ರೆಂಡ್ಶಿಪ್ ಡೇ ದಿನಾನೇ ಸತ್ತಹೊದಾಅನು
ಅಯ್ಯೋ ಎಂತ ವಿದಿ ನೋಡ ಅವತ್ತ ಸಾಯಬೇಕಂದ್ರೆ
ಅವತ್ತ ಫೆಂಡ್ ಮತ್ತೆ ಅವತ್ ನ ಇನ್ನೊಬ್ಬ ಫ್ರೆಂಡ್ ಬರ್ತ್ಡೇ ಅವತ್
ಹ್ಮ್
ಹಾ ಗಾಯತ ಅವನ್ ಹ ಏನೋ ಚಿಕನ್ ಇರುವಾಗ
ಹ್ಮ್
ಏನೋ ಇದು ಏನೋ ಪ್ರೇಮರ್ ಓತ್ತಿರ್ರುವಾಗ
ಹ್ಮ
ಈ ಟ್ಯಾಕ್ಟರ್ ಅಲ್ಲಿ ಏನೋ ಹೋಗತಿದ್ರ ಅಂತೆ ಸ್ಕೂಲ್ ದೂರ ಇತ ಅಂತ ಅವ್ರದು
ಹ್ಮ ಹ್ಮ್
ಟ್ರ್ಯಾಕ್ಟರ್ ಅಲ್ಲಿ ಹೋಗುವಾಗ ಆ ಟ್ರ್ಯಾಕ್ಟರ್ ಸ್ಪೀಡ್ ಆಗಿ ಹೋಗ್ಬಿಟ್ಟು ಏನೋ ಟ್ಯಾಕ್ಟರ್ ಪಲ್ಟೆ ಆಯತ ಅಂತೆ
ಹಾ ಹಾ
ಪಲ್ಟಿ ಆದಾಗ ಅದ್ರಲ್ಲಿ ಇಬ್ಬರು ಇದ್ರುತ್ತ ವ ಫ್ರೆಂಡ್
ಹ್ಮ್
ಪಲ್ಟಿ ಆಗ್ಬಿಟ್ಟದ ಅಂತೆ ಅದ್ರಲ್ಲಿ ಅವನ್ ಫ್ರೆಂಡ್ ಅವನು ವಾಗ ತಿರ್ಕೊಬಿಟ್ಟ ಅವಾಗ ಅದ ಇನ್ಸಿಡೆಂಟ್ ಆಯ್ತಲ್ಲಾ ಆ ಅವ್ನ್ ತಿರ್ಕೊಂಡು ಹೋಗ್ಬಿಟ್ಟ ಇವನ್ ಏನೋ ಇದ ಪೆಟ್ಟ ಆಗ್ಂತ ಅವಾಗ ನಿ ಪಟ್ಟಾಯ್ತಂತೆ ಅವಾಗ ಎಲ್ಲ ದಪ ಸಣ್ಣಗ ವಯಸ್ಸು ನಲ ಸ್ವಲ್ಪಆರಾಮ ಆಯಿತು ಹೌ ಅದ ಮುಂದೆ ಏನೋ ಹಾಟಲ್ಲ ರಕ್ತಾ ಹೇಪ್ಪಗಟಿ ಬಿಟ್ಟು ಈ ತರ ಆಗೋಯ್ತ ಅವನ್ಗೆ
ಹೌದಾ
ಹಾ
ಎಲ್ಲಾ ವಿಧಿ ಆ ಟಪ್ಪ
ನೀ ಏನ ಅಣಾ ವಿದಿಆಟ ಅದೇ ಅವನ ಜೊತೆ ಒಂದು ಎರಡು ದಿನ ಆಯತನ ನಾ ಫೋನಲ್ಲಿ ಮಾತಾಡಿ
ಎಷ್ಟು ದಿನ
ಎರಡ ದಿನ ಆಗಿತ್ತು ನ್ ಜೊತೆ ಫೋನಲ್ಲಿ ಮಾತಾಡುವಾಗ
ಅವಾಗ
ಹ ಮುಂಚೆನ ಎರಡು ದಿನ ಮಾತಾಡಿದ ಅಷ್ಟೇ
ಹ್ಮ್
ಅದೇ ಎರಡು ದಿನ ಆದಂದ್ಮೇಲೆನೆ ಈ ತರ ಇನ್ಸ್ಟಾಗ್ರಾಮ್ ಅಲ್ಲಿ ನೋಟ್ ಅಂತ ಬರ್ತ್ತಲ್ಲ ಸಾಂಗ್ಗಳು ಇರ್ತಾರಲ್ಲಾ
ಹಾ ಹೌದದು ನೋಡ್ತೇ ಹ
ಆ ನೋಟ ಅಲ್ಲಿ ಅಷ್ಟು ಗುಲ್ಬರ್ಗ ಅಂತ ಇಟ್ಟಿದ್ದವನು ನಾನು ಕೇಳಕ್ಂತ ಕಾಲ್ ಮಾಡ್ಬ ಅನ್ಕೊಂಡೆ ಅವನಿಗೆ
ಹ್ಮ
ಅದೇ ನನ್ ಅವಾಗ ಎಕ್ಸಾಮ್ಗೆ ಡೈಲಿ ಬೆಳಗ್ಗೆ ಹೋಗ್ತದ ಬೆಳಗ್ಗೆ ಇತ್ತವಾಗ ಎಕ್ಸಾಮ್ ನಮ್ದು
ಹ್ಮ್
ಅವನ್ ಆ ಕಡೆ ಬರ್ತಿದ್ದ ನಾನ್ ಈ ಕಡೆ ಬರ್ತಿದ್ನಲ್ಲ
ಹ್ಮ್
ಹೋಗ ಆರಾಮೆಲ್ಲ ಆದರು ನಂಗು ಈ ತರ ಆಗಕತದ ಜ್ವರ ಬಾರತವ ಅಂತ ಹೇಳಿದ್ ನಾನ ಅವಾಗವಾಗ
ಹ್ಮ್
ಮತ್ತೆ ದಾಖಾನಗ್ ಹೋಗಂಬಂದ ಒಂದಿನ ಎಲ್ಲ ಹೋಗ್ ಬಂದೀವಿ ಇಲ್ಲಿ
ಹ್ಮ್
ಇ ಬಜ ತಣ ತಾದು ಕಡಿಮೆ ಆಗಲ್ಲ ಹಾ ಹ
ಅಂದ್ರೆ ಇವ್ರು ಇಲ್ಲಿ ಇದೇ ಊರಾರ
ಅಲ್ಲಲ್ಲಣ ಅವನ್ ಇಲ್ಲಿ ಹಳ್ಳಿ ಇಲ್ಲಿ ನಮ್ಮ್ ಸೈಡ್ ಹಣ ನಮಸಾಯದು
ಇಲ್ಲಿ ಡೈಲಿ ಬರ್ತ್ನ ಕಾಲೇಜು
ಹಾ ಎಕ್ಸಾಮ್ ಇದ್ದಾಗ ಅವಾಗಾಗ ಬರ್ತಿದ್ದಾನ ಡೈಲಿ ಅಂದ್ರರು
ಹ್ಮ್
ಆಯ್ತಣ ಅವಗೆ
ಹ್ಮ್
ಏನ್ ಮಾಡಕ ಅಲ್ಪ ಆಯ್ತಾ ಅದೆಲ್ಲಾ ಹಣೆ ಬರ
ಹಂಗೆ ಅಂಚ ಒಣ ಕ್ಲೋಸ್ ಇದ್ದಾರಲ್ಲ ನಂಗ್ ಬಿಟ್ಟ ಬಿಟ್ಟ
ಹ್ಮ ಮನ್ಸಿಿಗೆ ಬೇಜಾರಾಗದ ಅಷ್ಟೆ
ಬಜಾರ್ ಆಗತ್ತ ನಂಗೆ ಸುಮ್ ಏನ ಅವಾಗ ಪರಿಚಯ ಆದ್ರೆ ಏನ್ ಅನಿಸತಾರಲ್ಲ
ಹುಟ್ಟು ಕ ಹುಟ್ಟು ಉಚಿತ ಸಾವು ಖಚಿತ ಅಂತಂದ
ಹಗೆಣ್ಣ ಅದು ನಿಜಾನೇ ಆದ್ರೆ ಹ್ಮ್ ಅದು ಒಂದ್ ಏಜ್ ಇರ್ತ್ತಲ್ಲಣ
ಹಾ ಸಾಹಿಬ್ ಖಾನ್ ನಾ ಏನ್ ಮಾಡ್ತೇ್ದ ಅಲ್ಲಾ ಪ್ರಕೃತಿ ನಿಿಯಮ ದೇವರ ನಿಿಯಮ
ಹಾ ನಾ ಪೀಲ್ಸ ಎಲ್ಲ ಒಂದೇ ಕಡೆ ಮುಗಿಸಿದ್ವಿ
ಹ್ಮ್ ಹ್ಮ್
ಮತ್ತೆ ಡಿಗ್ರಿನ ಈ ಕಡೆ ಮಾಡಿದ್ದ ಅವನು
ಹ್ಮ್
ಅವನು ಸೈನ್ಸ್ ಮಾಡಿದ್ದಾನ ಅವನು ಅವಾಗ ಪಿ ಎಸ್ ಸಿಲಿ
ಹ್ಮ್ ಹ್ಮ್
ಪಿ ಯು ಸಿಲಿ ಸೈನ್ಸ್ ಮಾಡ್ಬಿಟ್ಟು ಅವನು ಬಿ ಎ ಮಾಡಿದ್ದ ಈ ತರ ಆಯ್ತಣ ನನಗೆ
ಏನ್ ಮಾಡ ಎಲ್ರುೂ ಒಂದ್ನ ಸಯೋದೆ ಅಂದ್ರೆ ಸ್ವಲ್ಪ ಇದೊಷ್ಟ ದಿನ ಒಂದ್ ಹ್ಯಾಪಿ ಆಗಿರೋದು
ಹೌದಣ ಹಂಗಗೆರ್ಬೇಕ್ಯಾಪಿ
ಸಾಯಕ್ ಹೋಗಬಾರ್ದು ಏನ ಒಂದ್ ಅಚೀವ್ಮೆಂಟ್ ಮಾಡಿಗಸಿ ಮನ ಒಂದ್ ಸಾಧನೆ ಮಾಡಿ
ಹೌದಣ ನೀನ್ ಹೇಳುದು ಜನ ಹ
ಹ್ಮ್ ಈ ಎಲ್ಲ ಈಗ ಪ್ರತಿಯೊಂದು ಕೆ ಆಯೋ ಏನಂದ್ರ ಉಳು ತರ ಸಹಾಯ ಕೋವಡ್ದ ಕ್ರಿಮಿ ಕೀಟಗಳಂತ ದುಡ್ಡುಗೆ ಸಾಯದಲ್ಲ ಜು ಅ್ರ ಒಂದ ಏನೋ ಒಂದಂದು ಸಾಧನೆ ಮಾಡಿ ಸಯ್ಬೇಕು
ಅ ನ
ಹ್ಮ್ ನಿಮ್ದು ಊಟ ಆಯ್ತಾ
ಹಣ ಆಯ್ತು ಏನಿವತ್ತು ತೋಟ ನಮ್ದು
ಹೀರಿಕಾಯಿ ಮತ್ತೆ ಮೊಟ್ಟೆ ಚಪಾತಿ ಅನ್ನ ಸಾಂಬಾರ್
ಯಾಕೆಲ್ಲ ನೆಟ್ ಮಾಡ್ದಾರ ನಿಂಗ
ಹಾ ನೈಟಾ ಹೇ ಮಧ್ಯಾಹ್ನ ಏನಾದ್ರರು ಬೇರೆ ಕಾಳು ಪಲ್ಯ
ನಂಬಲ್ಲಿ ಕಾ ಲಪಳ್ಳೆ ನೈಟ್ ಕೊಡ್ತಾರ
ಹ ನೈಟ್ ಎಲ್ಲ ನಂಬಲ್ಲಿ
ಹ್ಮ ಹ್ಮ ಹಾ ಮತ್ತೆ ಮಧ್ಯಾಹ್ನ ರೊಟ್ಟಿ ಅ ಇರತಣ ಅಲ್ಲೇ
ಹ್ಮ ನಮ ಬರಲಿ ಮಧ್ಯಾಹ್ನ ರೊಟಿಲ್ಲ ಮಧ್ಯಾಹ್ನ ರೊಟ್ಟಿನೇ ಇವಾಗ ಚಪಾತಿ
ನೈಟ್ ಚಪಾತಿಯಣ ಹ್ಮ್ ಹ್ಮ್
ಬೆಳಿಗ್ಗೆ ನಿಮ್ನೆ ನಾಷ್ಟ ಆಗ್ತಾ ನಿಮ್ಗ
ಹಾ ಬೆಳಗ್ಗಗೆ ಅಷ್ಟ ಆಗತ್ತಲ್ಲ ಹಾ ಹಾಲು ಕೊಡದ್ರಣ ಹಂಗೆ ನಮಗೆ
ಅಲ ಬೆಳಗೆನಾ
ಹ್ಮ್ ಬೆಳಿಗ್ಗೆ ನಾಳೆ ಇರ್ತಣ
ಬೆಳಿಗ್ಗೆ ಆಾಲಲ್ಲ ಸಾಯಂಕಾಲ ನಮ್ಗೆ ಟೀ ಮಾಡ್ತಾರ ಅಷ್ಟೇ
ಏನೇ ಇರುತ್ತಲ್ಲ ನಮ್ಗೆ ಹಾಲು ಬೆಳಿಗ್ಗೆ ಹಾಲು
ಹ್ಮ್
ಮತ್ತೆ ಸೋಮವಾರ ಅೇನು ಒಗ್ಗ್ರರಣೆ ಅಂತಾರಲ್ಲ
ಹಾ ನಂಬಲ್ಲಿ ಸೇಮ್ ಸೇಮ ಒಗ್ಗರಣೆ ಸೋಮವಾರ ಹ ಮಂಗಳವಾರ ರೈಸ್ ಇರುತ್ತೆ ಅವತ್ ರೈಸ್ ಇತ್ತು ನಾಳೆ ಮತ್ತೆ ಇಡ್ಲಿ ಇಲ್ಕ ಇಡ್ಲಿ ಇರುತ್ತೆ ಉಪಿಟ ಇರುತ್ತೆ ಮತ್ತೆ ಶುಕ್ರ ಗುರುವಾರ ಗುರುವಾರ ಮೇ ಬಿ ಇದು ಅವಲೇಕ ಅಂತ ಅವಲೇಕ ಇರುತ್ತೆ ಮತ್ತೆ ಶುಕ್ರವಾರ ರೈಸ್ ಮೆ ಶನಿವಾರ ಇಡ್ಲಿ ಸಂಡೆ ಇದು ಡೋಸಾ
ಹೌದಾ
ಹ್ಮ ನಿಂಬಲ್ಲಿ ಇದ ತರಾನ ವೆರೈಟಿ ಸೇಮು
ವೆರೈಟಿ ನೆ ಆದ್ರೆ ಸ್ವಲ್ಪ್ ಚೇಂಜ್ ಅಷ್ಟೆ
ಹ್ಮ್
ಸೋಮವಾರ ಒಗ್ಗರಣೆ ಮಂಳವಾರ ದಿನ ಇದು ಅವಲಕ್ಕಿರುತ್ತೆ
ಹಾ ನಂಬಲಿ ಸೇಮ್ ಅದೇ ತರಾನೇ
ಅದೇ ಬುಧವಾರ ದಿನ ಇದು ರೈಸ ಇರುತ್ತೆ ಇಲ್ಲ ಬುಧವಾರ ದನ ರೈಸು ಪಲಾವ್ ಅಂತಾರಲ್ಲ ಅದು ಮತ್ತೆ ಗುರುವಾರ ದಿನ ಮತ್ ಒಗ್ಗರಣೆ ಇರುತ್ತೆ
ಹ್ಮ್
ಮತ್ತೆ ಶುಕ್ರ ದಿನ ಇದು ಆಲೋಭಾತ ಅಂತ ಮಾಡ್ತಾರಲ್ಲ ಅದೇವಾಗ ಇದು
ಹಾ ರೈಸ ಹೌದ ಹೌ ಸರಿಗ
ಮತ್ತೆ ಶನಾರ ದಿನ ಅದು ಉಪ್ಪಿಡ್ಬೇಕತಿರೋದು
ಹ್ಮ್
ಮತ್ತ ಸಂಡೆ ಬಂತು ಅಂದ್ರೆ ಇಡ್ಲಿ ಒಂದ್ ವಾರ ಇರುತ್ತೆ ಒಂದ್ ವಾರ ದೋಸೆ ಇರುತ್ತೆ
ಹೌದಾ ಇಲ್ಲ ಇಡ್ಲಿ ಅಂದ್ರೆ ಇಡ್ಲಿ ವೀಕಲಿ ಎರಡ್ ಸಲ ಆಗ್ತಾರೆ ಇಡ್ಲಿ ಇಡ್ಲಿ ವಾರದಲ್ಲಿ ಎರಡ್ ಸತಿ ಇಡ್ಲಿ ಹಾಕದು
ಹಾ
ದೋಷ ಹ
ಹಾ ಹಾ
ಹ್ಮ್ ಮತ್ತ ಶುಕ್ರವಾರ ಏನ್ ಸಿಹಿ ಕೊಡ್ತ ನಿಮ್ಮಲ್ಲಿ ಶುಕ್ರವಾರ ಫ್ರೈಡೆ ಏನ್ ಸಿಹಿ ಕೊಡ್ತಾರೆ
ಸಿ ಒಂದ್ ವಾರ ಉಗ್ಗಿ ಕೊಡ್ತಾರಣ
ಹ್ಮ್
ಸಿರಾ ಮಾಡ್ತಾರಾ
ಹ್ಮ್
ಒಂದ್ ವಾರ ಸಜ್ಜಕ ಮಾಡ್ತಾರ
ಹ್ಮ್
ಮತ್ತೆ ಪಾಯಸ ಮಾಡ್ತರಣ ಇದು ಶಾಗೆ ಪಾಯಸ
ಶಾವಿಗೆ ಪಾಯಸಾನ ಹ್ಮ
ಕಾರ
ನಂಬಲ್ಲಿ ಅಂದ್ರೆ ಒಂದ್ ವಾರ ಗುಲಾಬ್ ಜಾಮೂನು
ಹಾ
ಮತ್ತೆ ಇನ್ನೊಂದ್ ವರ ಕಲಾಕನ್ನು
ಹಾ ಹ ಬಿಿಸೆ ಮಾರ್
ಇಲ್ಲಲ್ಲ ಮೈನಾರಿಟಿ
ಹ ಮೈನಾರಿಟಿನಾ
ಹ ಮತ್ತೆ ಇನ್ನೊಂದು್ ವಾರ ಜಿಲೇಬಿ
ಹಾ ಹಾ
ಇನ್ನೊಂದ್ ವಾರ ಏನಾದ್ರು ಹೊರ್ಗಿಂದಂದು ಅಂದ್ರೆ ಒಳಗಿಂದೆ ಮಾಡೋದು ಏನಾದ್ರು
ಹ ಹಾ ಹಾ ನಮ್ಮಲ್ಲಿಿದ್ದ ಜಿಲೇಬಿ ಎಲ್ಲ ಈತರ ಏನಾದ್ರ ಈ ಸ್ವಾತಂತ್ರ ದಿನಾಚರಣೆದೆಲ್ಲ ಇರುತ್ತಲ್ಲಾ
ಅದು ಆ ಆಬತ್ ನಮಗು ಇರ್ತದೆ ್ ಅವದ್ ಬೇರೆ ಏನಾದ್ರು ಹ ಹೌದಾ
ಅಂದ್ರೆ ಇದು ನಾ ಹೇಳನೆಲ್ಲ ಅದೇ ಸ್ವೀಟ್ ಅಲ್ಲ ನಮ್ಗೆ
ಹ ನಮ ಚೆನ್ನಾಗಿದೆ ಫ್ಯಾಸಿಲಿಟಿ ತುಂಬಾ ಚೆನ್ನಾಗಿದೆ ಮೂಲ ಸೌಕರ್ಯಗಳು ಅಂದ್ರೆ ಅದು ಉಪಯೋಗ ಮಾಡ್ಕೊಬೇಕು ಅಷ್ಟೇ ನಾವು ಬರೀ ಊಟ ಚೆನ್ನಾಗ್ ಆಗ್ತಾರ ಅಂತ ತಿನ್ಕೊಂಡ ಕುಂದ್ರ ಅದಲ್ಲ
ಹಾ
ಬಂದ ಮೇಲೆ ಅದ ಓದ್ಬೇಕು ಎಗ್ ಬಂದ ೋದಕ್ಕೆಲ್ಲ ಅಂತ ಎದ ಕಾಸ್ಟ್ಲಗ ಇಟ್ಟಿರ್ತಾರ ಹ್ಮ್ ಸರಿಪ ಒಂದ ಕಾಲ್ ಬರ್ತದ ಆಮೇಲ್ ಮಾಡ್ತಾರಾ ಹಾದೆ ಹ್ಮ